ಹೌದು ನೀವು
ನಾನು ಆರಾಮಿದೇನಪ್ಪಾ ಏನ್ ಮಾಡ್ತಾ ಇದೀಯ ಚೆನ್ನಾಗಿದ್ಯಾ ತಾನೇ.
ಏನಿಲ್ಲ ನೋಡಿ ಈಗ ಹೊಲ್ಕ ಹೊಂಟೀನಿ.
ಹೊಲ್ದದಲ್ಲಿ ಏನ್ ಹಾಕಿದ್ದಾರೆ ಈ ಟೈಮಲ್ಲಿ ಏನು ಇವಾಗ ರಾತ್ರಿ ಆಗಿದ್ದ ಏನೋ ಈ ಟೈಮ ಅಲ್ಲಿ ಏನು ಇದ್ದಾನ ಹೊಲ್ದಲ್ಲಿ ಕೆಲ
ಕಬ್ಬಿಗೆ ನೀರ ಬಿಡೋದಿದೆ ಅಲ್ಲಾ.
ಹಾ ಅಂದ್ರೆ ಕೊಬ್ಬಂದ ಕೊಬ್ಬಂದೇಲೆ ಒಂದ ವಿಷ ಬಂತ ನನಗೆ ಅಂದ್ರೆ ಇವಾಗ ಅದ ಕೊಬ್ಬನ ಯಾವ್ ತರ ನಾಟಿ ಮಾಡ್ಬೇಕು ಅಂದ್ರೆ ನಿಮ ಕಡೆ ಜಾಸ್ತಿ ಬಳತ್ತರೇ ತಾನೇ ಕಬ್ಬ ಅದು.
ಹಾ ನಮ್ ಕಡೆ ಜಾಸ್ತಿ ಬೆಳಿತ್ತಾರೆ ಕಬ್ಬು.
ಅಂದ್ರೆ ಯಾವ ತರ ಮೊದಲ ನಾ ಆ ಕಬ್ಬಿನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನಾವು ಕೊಬ್ಬುನ ಹಾಕ್ಬೇಕ ಅಂತ ಮಾಡಿದ್ದೀವಿ.
ಅದು ಫಸ್ಟ್ ಬೀಜ ತಗೋಬೇಕು ಕಬ್ಬಿಂದಾನೇ ಬೀಜ ಬರತ್ತೆ.
ಅಂದ ಬೀಜನಾ ಅಂದ್ರೆ ಬೀಜ ತುಬೇಕಾ ಹಾ ಹಾ ಬೀಜ ತಗೊಂಡು
ಒಂಡು ಅದೆಲ್ಲಾ ಮ್ಯಾಗಿನ್ ಸೊಪ್ಪಿ ಸುಲ್ದು ಗಣಕಿ ಮಾಡಿ ಕಟ್ ಮಾಡ್ಬೇಕು.
ಹ್ಮ.
ಕಟ್ ಮಾಡಿ ಮೊದಲ ಬೋದ್ ಹಾಕ್ಬೇಕ.
ಬೋದ್ ಹಾಕ್ಬೇಕೆನ ಹಾ
ಹ ಬೋದ್ ಹಾಕಿ ಅದ್ರ ಮೇಲೆ ಇಡ್ಬೇಕು ಕಬ್ಗಳೆಲ್ಲ ಕ ಕಟ್ ಕಟ್ ಮಾಡಿ ಗಣಿಕಿ ಮಾಡಿ.
ಗಣಕಿ ಮಾಡಿ ಆ ಬೊದ್ಮೇಲ ಇಡ್ಬೇಕ ಹ್ಮ್ ಹ್ಮ್. ಅದಕ್ಕೆ ನೀರ್ ಬಿಡ್ಬೇಕಾ ನೀರ್ ಬಿಟ್ಟ್ಮೇಲ
ಆಮೇಲೆ ಒಂದೊಂದಾಗಿ ತುಳ್ಕೊಂತ ಹೋಗ್ಬೇಕ ಅದ್ರ ಮೇಲೆ ಕಾಲ ತುಳ್ಕೊಂತ ಹೋಗ್ಬೇಕು ಯ್ಯಾವ್ದಸಿಯಾಗಿರ ಅದ ತುಳಕೊಂತ ಹೋಗ್ಬೇಕ.
ಆ ತರ ತುಳಿದ್ಮಲ ಅದು ಎಷ್ಟ ದಿನಕ್ ಬರುತ್ತ ಅದು ಬೆಳಿ.
ಅದು ಸುಮಾರು ಒಂದ ತಿಂಗಳ ಆಗತ್ತೆ ಬೆಳಿ ಬರ್ಬೇಕಂದ್ರೆ
ಒಂದ ತಿಂಗ್ಗಳ ಆದ್ಮೇಲೆ ಮತ್ತೆ ಅದಕ್ಕೇನಾದ್ರು ಗೊಬ್ಬರ ಏನಾದ್ರು ಎಣ್ಣೆ ಸಿಂಪಣೆ ಏ
ಅದ್ಕೆ ಒಂದ್ಸಲ ಎಣ್ಣೆ ಹೊಡಿ ಒಂದ್ಸಲ ಎಣ್ಣೆ ಹೊಡಿಬೇಕು.
ಎಣ್ಣೆ ಹೊಡ್ಬೇಕ ಮತ್ತೆ
ಯಾಡ ಸಲ ಗೊಬ್ಬರ ಕೊಡ್ಬೇಕ ಅಷ್ಟೇ ಮುಗಿತ್ ಮತ್ತೆನಿಲ್ಲ ನೀರ್ ಬಡ್ಕೊಂತ ಕೂತ್ತ ಬಿಡ್ಬೇಕ.
ಮತ್ತೇನು ದೊಡ್ಡದಾದ ಮೇಲೆ ಏನು ಗೊಬ್ಬರ ಅದೇನು ಏನು ಆಕಂಗಿಲ್ವಾ.
ಐದ ದೊಡ್ಡದಾದ್ಮೇಲೆ ಏನ್ ಗೊಬ್ಬರ ಇಲ್ಲ ಏನಿಲ್ಲ ಒಂದೆರಡ ಸಲ ಗಳೆ ಹೊಡಿಸ್ಬೇಕ ಟ್ರ್ಯಾಕ್ಟರ್ಲೆ
ಹ ಟ್ಯಾಕ್ಟರ್ ಗಳೆ ಆದ್ಮಲೆ ಅಂದ್ರೆ ಇವಗ ಎಷ್ಟ ದಿನಕ್ಕ ಬರುತ್ತೆ ಫಸಲು.
ಫಸಲು ಹೋಗುತ್ತೆ ಒಂದ ನಾಕ್ ತಿಂಗಳು ಐದ ತಿಂಗಳು.
ಹ್ಮ ಐದ ತಿಂಗ್ಗಳಾದ್ಮೇಲೆ ಆಗುತ್ತ ಫಸಲು.
ಹಾ
ಅಂದ್ರೆ ಅದ ದಿನಾಲು ನೀರ್ ಬಿಡ್ಬೇಕಾ ಇನ್ನು ಯಾವಾಗ್ಲು ಬಿಡ್ಬೇಕಾ.
ದಿನಾಲ ಏನಿಲ್ಲ ಅದು ಒಂದ ಈಗ ಒಂದ್ ದಿನ ಬಿಟ್ಟ ಅಂದ್ರೆ ಎರಡು ದಿನ ಇಲ್ಲ ಮೂರ್ ದಿನ ಬಿಟ್ಟು ಮತ್ತೆ ಬಿಡ್ಬೇಕ.
ಅಂದ್ರೆ ನೀವು ಅದೇನ ಮಾಡೋದು ಕೊಬ್ಬೆನ ಹಾಕಿದು ಹೊಲ್ದಲ್ಲಿ.
ಹಾ ಕೊಬ್ಬೆ ಹಾಕೋದು ಇವಾಗ ಹೋಗ್ತಾ ಇದ್ದೀನಿ ನೀರ್ ಬಿಡೋಕ್ಕೇನೆ ಯಾಕಂದ್ರೆ ಹಳ್ಳಿ
ಹ್ಮ.
ಹಳ್ಳಿ ಕಡೆ ನೈಟ್ ಲೈಟ್ ಬಿಡ್ತಾರೆ ಹು ಹೊಲದಲ್ಲಿ
ಅದ್ಕೆ ನೈಟೇ ಹೋಗ್ತಿವಿ ನೀರ್ ಬಿಡಕ್ಕೆ.
ಇವಾಗ ನೀರಲ್ಲಿ ಹಲವಾರ ಪ್ರಕಾರ ಇದಾವ ನೀರಾವರಿ ಅಂದ್ರೆ ನಿಮ್ದ ಯಾವ ಅಂದ್ರೆ ಬಾವಿ ನೀರಾವರಿನ ಏನ್
ಇಲ್ಲ ಇಲ್ಲ ಇಲ್ಲ ಹಳ್ಳ ಹಳ್ಳ ಹಳ್ಳ.
ಅಂದ್ರೆ ಒಂದ್ ಸಣ್ಣದ ಹಳ್ಳ ಹರೀತಿದೆ ನಿಮ್ಮ ಹೊಲ್ದಲ್ಲಿ?
ಹ ಹಳ್ಳ ಬರ್ತಿದೆ ಹಳ್ಳದ್ ನೀರ್ ಪೈಪ್ಲೈನ್ ಮಾಡಿ ಬಾಳ ದೂರ ಇದೆ ಅದು ಎರಡ ಕಿಲೋಮೀಟರ್ ಇದೆ ಅಲ್ಲಿಂದ ಪೈಪ್ಲೈನ್ ಮಾಡಿದ್ದೀವಿ.
ಅಲ್ಲಿಂದ ಪೈಪ್ಲೈನ್ ಮಾಡಿದ್ದೀರಾ ಅಂದ್ರ ನೀರ್ ಬರುತ್ತೆ ಅಲ್ಲಿಂದ ಇಲ್ಲಿಗೆ ನಿಮ್ಗೆ
ಹಾ ಹಾ ನೀರ್ ನೀರ್ ಬರುತ್ತೆ ಬರುತ್ತೆ.
ಅಂದ್ರೆ ಒಂದ್ ದಿನದಲ್ಲಿ ಎಷ್ಟೇಕ್ರೆ ಆ ಹೋಗ್ಬೋದು ನೀರು.
ಆ ಹತ್ತ ಎಕರೆ ಇಪ್ಪತ್ತ ಎಕರೆ.
ಹತ್ತ ಎಕರೆ ಇಪ್ಪತ್ತ ಎಕರೆ ಹೋಗ್ಬೋದಾ? ಎ ಯ ನೀರ್ಂದ್ರೆ ಚೆನ್ನಾಗ್ ಬರುತ್ತೆ.
ಹಾ ಚೆನ್ನಾಗಿ ಬರುತ್ತೆ ನೀರು ಅದು ಹತ್ತರ ಮೋಟ್ರ ಅಂತಾರಲ್ಲ
ಹೆಚ್ ಪಿ ಮೋಟರಾ?
ಹಾ ಹಾ ಅವು ಅವು ಕೂಡ್ಸಿರ್ತೀವಿ.
ಹ್ಮ್
ಅದಕ್ಕೆ ನೀರು ಚೆನ್ನಾಗಿ ಬರುತ್ತೆ.
ಚೆನ್ನಾಗ್ ಬರುತ್ತೆ ಅಂದ್ರೆ ಕೊಬ್ಬ ಅಷ್ಟೇನ ಹಾಕಿದು ಮತ್ತೆ ಬೇರೆ ಬೆಳೆ ಏನ್ ಏನ ಹಾಕಲ್ವ ನೀವು ಬೇರೆ ಬೇರೆ ವರ್ಷ
ಹಾಕ್ತೀವಿ ತೊಗರಿ ಹತ್ತಿ.
ಹೌದಾ
ಈ ತರ ಹಾಕ್ತಿವ ಹಾ. ಶೇಂಗಾ ಸುಲ್ಗ ಶೇಂಗಾ ಸುಲ್ಗಾಯಿ ಹಾ ಅದು ಈಗೆಲ್ಲ ಕಬ್ಬದು ಆದ್ಮೇಲೆ ಬಾಜು ಹೊಲಾ ಇರ್ತಲ್ಲ ಸ್ವಲ್ಪ ಬಿಟ್ಟಿರ್ತಿವಿ ಒಟ್ಟು ಒಷ್ಟು ಕಬ್ಬು ಮಾಡಲ್ಲ ಸ್ವಲ್ಪ ಬಿಡ್ತೀವಿ.
ಸ್ವಲ್ಪ ಬಿಡ್ತೀರ ಇವಾಗ ಒಂದೇ ನೀವು ವರ್ಷ ವರ್ಷ ಒಂದೇ ಬೆಳೆ ಆಗ್ತಿದ್ರ ಅಂದ್ರೆ ಅದ್ ಮಣ್ಣು ನಾಶ ನಾಶ ಆಗುತ್ತೆ ಅಂದ್ರೆ ಮಣ್ಣಿನ ಫಲವತ್ತತೆ ಕೂಡ ಕಡಿಮೆ ಆಗುತ್ತೆ.
ಎರಡ್ ವರ್ಷ ಕಬ್ ಮಾಡ್ತೀವಿ ಎರಡ್ ವರ್ಷ ಹತ್ತಿ ಮಾಡ್ತೀವಿ ಎರಡ್ ವರ್ಷ ತೊಗರಿ ಮಾಡ್ತೀವಿ.
ಹಾ ಹಿಂಗ್ ತರ ಮಿಶ್ರ ಬೇಶಾವನ್ ಮಾಡಿದ್ರೆ ಮಣ್ಣಿನ ಗುಣಮಟ್ಟ ಕೂಡ ಚೆನ್ನಾಗ ಆಗುತ್ತೆ ನಿಮ್ ಕೂಡ ಆದಾಯ ಹೆಚ್ಚಾಗುತ್ತೆ.
ನೀವು ಆದಾಯಕ್ಕೋಸ್ಕರ ರ ಒಂದೇ ಬೆಳೆನ ವರ್ಷ ವರ್ಷ ಹಾಕಿದ್ರ ನೀವು ಮಣ್ಣಿನ್ ಫಲವತ್ತತೆ ಕಳೆಕೊಂಡು ಹೋಗಿಶಿ ಅದೆಲ್ಲ ಕ್ಯಾರಿ ಆ ಬಿಡುತ್ತೆ.
ಇಲ್ಲ ಇಲ್ಲ ನಾವ ಒಂದೇ ಬೆಳೆ ಹಾಕೋದಿಲ್ಲ ಅದ್ಕೆ ಈಗ ಕೊಬ್ಬಿಗೂ ಬೆಲೆ ಕೊಡ್ತಾ ಇಲ್ಲ ರೈತರಿಗೆ.
ಹೌದಾ ಕೊಬ್ಬು ಅಂದ್ರೆ ಅದು ಒಂದು ಎಕರದಲ್ಲಿ ಎಷ್ಟು ಷ್ಟೂ ಕೆಜಿ ಬರ್ಬಹುದು ಅದು ಕ್ವಿಂಟಲ್ ಗಟ್ಲೆ ಮಾರೋದ ನೀವು?
ಅದು ಹಾ ಟನ್ ಬರುತ್ತೆ ಬರ್ಬೋದು ಒಂದ್ ಮೂವತ್ತು ಟನ್ನು ಈಗೆ ಬರುತ್ತೆ ಒಂದ್ ಎಕರೆಯಲ್ಲಿ.
ಟನ್ ಅಂದ್ರೆ ಎಷ್ಟು ಒಂದು ಟನ್ ಅಂದ್ರೆ ಎಷ್ಟು?
ಒಂದು ಟನ್ ಅಂದ್ರೆ ಹತ್ತು ಕ್ವಿಂಟಲ್.
ಹತ್ ಕ್ವಿಂಟಲ್ ಹತ್ ಕ್ವಿಂಟಲ್ ಅಂದ್ರೆ? ಹತ್ ಕ್ವಿಂಟಲ್ ಅಂದ್ರೆ ಒಂದ್ ಟನ್ನು ಒಂದ್ ಟನ್ ಅಂದ್ರೆ ಹತ್ ಕ್ವಿಂಟಲ್?
ಹಾ
ಅಂದ್ರೆ ಅದಕ್ಕೆ ಒಂದು ಟನ್ಗ ಅಂದ್ರೆ ಎಷ್ಟ್ ಕೆಜಿ ಎಷ್ಟ್ ಕೆಜಿ ಬರುತ್ತೆ?
ಹಾ ಹತ್ತು ಸಾವಿರ ಇಲ್ಲ ನೂ ನೂ ಸಾವಿರ ಸಾವಿರ.
ಸಾವಿರ ಕೆಜಿ ಬರುತ್ತ ಒನಟನ್ಗೆ.
ಹಾ,
ಅಂದ್ರೆ ಒಂದಎಕರೆದಲ್ಲಿ ಮೂವತ್ತು ಟನ್ ಅಂದ್ರೆ ಮೂವತ್, ಮೂವತ್ ಸಾವಿರ ಕೆಜಿ ಬರುತ್ತೆ. ಕೊಬ್ಬು ಒಂದ್ ಟನ್ಗೆ ಅಂದ್ರೆ ಎಷ್ಟ ದುಡ್ಡು ಎಷ್ಟು ಒಂದ ಟನ್ಗೆ.
ಒಂದ ಟನ್ಗೆ ಕಡಿಮೆ ಇರುತ್ತೆ. ಇರ್ಬೋದು ಒಂದು ಹತ್ತು ಹದಿನೈದು ಸಾವಿರ.
ಒಂದು ಟನ್ಗೆ ಹದ್ನೈದು ಸಾವಿರನಾ
ನಾಕು ಇಲ್ಲ ನಾಕ್ ಸಾವಿರ ಇದೆ ಒಂದಟನ್ಗೆ
ಒಂದಟನ್ಗೆ ನಾಕ್ ಸಾವಿರ ಅಂದ್ರೆ ನೀವ ಹೇಳ್ತಿರ್ ಲೆಕ್ಕ, ಅಂದ್ರೆ ನಾಕು ಅಂದ್ರೆ ಒಂದುವರೆ ಲಕ್ಷ ಬರುತ್ತೆ. ಒಂದ್ ವರ್ಷಕ್ಕೆ ಒಂದ್ ಟನ್ಗೆ.
ಹಾ, ಒಂದ್ ಎಕರೆ ಏನಿಲ್ಲ ಇದೇ ಒಂದ್ ಹತ್ತು ಎಕರೆ.
ಹತ್ ಎಕ್ರೆ ಅಂದ್ರೆ ಏನಪ್ಪಾ ನಿಮ್ಗೆ ಹದಿನೈದು ಲಕ್ಷ ಬರುತ್ತೆ ಗೊತ್ತಾ ಒಂದ್ ವರ್ಷಕ್ಕೆ.
ಹಾ, ಅಷ್ಟು ಬರ್ತ್ತೆ ಅದರಲ್ಲಿ ನಾವು ಕಷ್ಟಪಟ್ಟಿದ್ದು ಎಲ್ಲ ತೆಗಿಬೇಕಲ್ಲಾ.
ಈ ಕಷ್ಟ ಏನೋ ಒಂದ ಐದು ಲಕ್ಷ ತೆಗಿ ನೀನು ಇನ್ನೊಂದು ಹತ್ತು ಲಕ್ಷ ಉಳಿತಾನೆ ನಿನ್ಗೆ.
ಹಾ ಉಳಿತಿದೆೆ ಮತ್ತೆ ಹಂಗೆ ಆಗ್ಬೇಕಲ್ಲ. ಮತ್ತೆ ಏನಾದ್ರು ಮತ್ತೆ ಮಾಡ್ಬೇಕಲ್ಲ ಏನಾದ್ರು ಹೊಲ್ದಲ್ಲಿನೇ.
ಮೊದನೆೇ ಮಾಡಕ್ ಮತ್ತೆ ಅದ್ರದ ದುಡ್ಡು ಬರಲ್ವ ಅದ್ರದ್ದೇ.
ಬರ್ತೆ ಆದ್ರೆ ಕಾಯ್ಬೇಕಲ್ಲಾ
ಕಾಯಬೇಕಪ್ಪಾ ಯಾವ್ದೇನ ನೀವು ಒಂದ್ ವಸ್ತು ಪಡ್ಕೊಬಕ್ಂದ್ರೆನೆಮೊದಲು ಅಂದ್ರೆ ಕಾಯತನ ಯಾವುದೇ ಒಂದು ವಸ್ತು ಬರಲ್ಲ. ಕಾದ್ಮೇಲೆ ಅದ್ರದ್ದು- ಇದಾಗದು. ಮನುಷ್ಯ ಎಷ್ಟು ಕಾಯ್ತಾನೆ ಅಷ್ಟು ಒಳ್ಳೇದ ಪ್ರಯತ್ನಕ ತಪ್ಪಾ ತಕ್ಕ ಫಲ ಸಿಗುತ್ತೆ. ಹ್ಮ್
್ರಲ್ಲಿ ಲಾಭ ಇದೆ
ಹಾ, ಮಾಡ್ಬೇಕಪ್ಪಾ ಮಾಡ್ಬೇಕು ಭೂಮಿ ಕೆಲ್ಸ ಮಾಡಿದ್ರೆ 'ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ' ಇಂದಲ್ಲಾ ನಾಳೆ ಫಲ ಕೊಡುವುದು ಸಹಜ. ದೇವ್ನೂರು ಮಾಹದೇವನವ್ರು ಹೇಳಿದ ಮಾತ ಅಕ್ಷರಶಅದ್ದುತ ಹಾ ನೀವು ಓದಿರಬಹುದು. ಹ್ಮ್,
ಹೌದೇ ಹೌದ ಓದಿದ್ದೇ ಸಣ್ಣೋರು ಇದ್ದಾಗ. ಹಾ,
ಓದ್ಬೇಕು ಅಂದ್ರೆ ಒಬ್ಬ ಮಹಾನವ್ಯಕ್ತಿಗಳಗಳನ್ನ ಓದಬೇಕು ಅವ್ರ ಜೀವನ ಚರಿತ್ರೆ ಓದ್ಬೇಕು. ಜೀವನಚರಿತ್ರೆ ಓದಾಗ್ಲೆ ಅವ್ರ ಆದರ್ಶಗಳನ್ನು ನಾವು ಅರಿತುಕೊಳ್ಬೇಕು. ಅವಾಗ ನಮ್ ಜೀವನ ಸ್ವಲ್ಪ ಏನೋ ಬದಲಾವಣೆ ಆಗತ್ತೆ.
ಹಾ, ಹಾ
ಜಾಸ್ತಿ ಫೋನ್ ನೋಗದಾಗ್ಲಿ ಏನ ಒಂದು ಸೋಶಿಯಲ್ ಮೀಡಿಯಾನೆ ಜಾಸ್ತಿ ಯೂಸ್ ಮಾಡಕೋ ಪಸ್ತಕ ಪ್ರೇಮಿ ಆಗಬೇಕು ಹೊರತು ಇ ಫೋನ್ ಪ್ರೇಮಿ ಆಗಬಾಡದು.
ಹೌದೌದು,
ಹ್ಮ್ ನೀವು ಮತ್ತೆ ಊಟ ಇನ್ನೂ ಇಲ್ಲ ಇವಾಗ ಸಾಯಂಕಾಲ ಅಲ್ವಾ ಇನ್ನೂ ಆರು ಗಂಟೆ.
ಹಾ, ಹಾ
ಹ ಆಮೇಲ್ ಮಾಡ್ಬೇಕು ಒಂದು ಎಂಟುವರೆಗೆ ಹಂಗ ಊಟ ಮಾಡ್ಬೇಕು. ಹ್ಮ್ ಏನ್ ಊಟಕ್ಕೆ ನಿಮ್ ಸ್ಪೆಷಲ್ ಇವತ್ತ ಗುರುವಾರ ಏನಾದ್ರು ಮಾಡಿದ್ರ ಮನೇಲಿ.
ನಾವು ಆ ಕಡೆ ಬುತ್ತಿ ಕಟ್ಕೊಂಡ್ ಹೋಗ್ತೀವಿ. ಅಲ್ಲೇನೇ ನೈಟ್ ಹೊಲ್ದಲ್ಲೇ ಮಾಡುವುದು.
ಅಂದ್ರೆ ಬುತ್ತಿ ಅಂದ್ರೆ ಏನು ಟಿಪಿನ್ ಅಂತಾರಲ್ಲಾ ಅಂದ್ರೆ ಇವ
ಹಾ ಟಿಫಿನ್ ಹಾ ನಮ್ ಕಡೆ ಒಂದು ದಸ್ತೆಯಲ್ಲಿ ಇಟ್ಕೊಂಡು ಪ್ಲೇಟ್ ನಲ್ಲಿ ಇಟ್ಕೊಂಡು ಹೋಗ್ತಾರೆ.
ಹ ಅಂದ್ರೆ ಏನೇನ್ ಕಟ್ಕೊಂಡು ಹೋಗೋದು. ಏನೇನ್ ಕಟ್ಕೊಂಡ ಹೋಗೋದು ಅದ್ರಲ್ಲಿ.
ಅದರಲ್ಲಿ ರೊಟ್ಟಿ ಪಲ್ಯ ಅನ್ನ ಸಾರು ಇದು ಉಳ್ಳಾಗಡ್ಡಿ ಗಜರಿ ಈ ತರ ಕಟ್ಕೊಂಡ್ ಹೋಗ್ತೀವಿ.
ಅದೇನಾವ ನಾನು ಒಂದ್ ಸಾಲ ಉತ್ತರ ಕರ್ನಾಟಕ್ ಬಂದಿದ್ದೆ ನಾನು
ಹಾ
ನಿಮ್ದ್ ಬಿಜಾಪುರ ಅಲ್ವಾ ನಿಮ್ದು ಅದೇ ಸೈಡ್ ಅಲ್ವಾ‌‌. ಅಲ್ಲಿ ಏನೋ ಒಂದ್ರ ಹಪ್ಪಳ ತರ ಇತ್ ಅದು ವೈಟ್ ಇತ್ ನೋಡು ವೈಟ್
ಹಾ ಹಪ್ಪಳ ಹಪ್ಪಳ ಅದು ಅದು ಎಣ್ಣೆಯಲ್ಲಿ ಕರ್ದು ಮಾಡ್ತಾರೆ.
ಇಲ್ಲ ಹಪ್ಪಳ ಮಾರೆ ಅದೇನೋ ರೊಟ್ಟಿ ಅಂತ ಹೇಳಿದ್ರೂ ಅವರು ನಾನು ತಿಂತಿದ್ದೆ ಕರುಮ್ ಕರುಮ್ ಅಂತ ಸೌಂಡ್ ಬರತ್ತೈತು.
ಹಾ ಹಾ ರೊಟ್ಟೆ ರೊಟ್ಟೆ
ರೊಟ್ಟೇನ ಅದನ್ನ ಹಪ್ಪಳ ಅನ್ಕೊಂಡ್ಬ ಬಿಟ್ಟಿದ್ದೆ ನಾನು ಅದನ್ನ
ಇರ್ಲಿಲ್ಲ ರೊಟ್ಟಿ ಅದು.
ಹ ನಾ ಹಪ್ಪಳ ಅನ್ಕೊಂಡ್ಬಿಟ್ಟಿದೀ ಅದಕ್ಕೆ ಒಂದ ತರ ತುಂಬಾ ಟೇಸ್ಟ್ ಇರುತ್ತೆ ನೀವು ಮಾಡ್ತಾರ ಮನೇಲಿ ಆ ತರ ಹಪ್ಪಳಾ
ಹಾ ಅದೇ ತಿನ್ನೋದು ದೇನ.
ದಿನಾ ನೀವು ಅದ ರೊಟ್ಟಿ ತಿಂತೀರಾ ಹೊಟ್ಟೆ ತುಂಬ್ತಾ ತಿಂದ್ರೆ.
ಏ ಅದ್ಗೆ ಎಲ್ಲಾ ಶಕ್ತಿ ಅದು ಬರೋದು ನಿಮ್ ತರ ನಾವು ತಿನ್ನಲ್ಲ.
ಹಾ ಹೌದಾ ಅಂದ್ರೆ ರೊಟ್ಟಿ ನನ್ ನಾ ನಡಿದಪ್ಪ ನನ್ ತುಂಬ ಇಷ್ಟ ಆಯ್ತ್ ಅಪ್ಳ ಮನೇಲಿ ಅಪ್ಳಾ ಕೊಡ್ತಾರಲ್ಲ ಆ ತರ ತಿನ್ನಂಗ ಚಂದಂಗ ಆತ್ತದೂ
ಹಾ ಅದೇ ತರ ಇರುತ್ತೆ ಅದರಲ್ಲಿ ತುಂಬಾ ಶಕ್ತಿ ಇರುತ್ತೆ.
ಏನ್ ಶ ನನೂ ತುಂಬಾ ಇಷ್ಟ ನಿನ್ ಊರಗ ಬಂದಾಗ ಮಾಡ್ತಾರ ಅಷ್ಟೇ ನಾನು ತಿನ್ಬೇಕಂತ ತುಂಬಾ ಆಶೆ ಆಗ್ತೇನಿ ಏನೇನಪ್ಪಾ ನಾ ಹೇಳಿದ್ಮೇಲೆ ಅಂತ್ ತ್ರರಾ ನೀವು ಬನ್ನಿ ಅಂತ ಊರಿಗೆ ಇವಾಗ ಹೇಳ್ತಾ ಇದೀರಾ ಬನ್ನಿ ಅಂತ ಹಾ
ಹಾಗಲ್ಲ ನೀವು ಬರಲ್ಲ.
ಹೌದಾ ಸರಿ ಕುಂತ್ಕೊಂಡ ಮಾತಾಡಿ ನೀವ್ ಒ ಹೋಗ್ತಾ ಇದ್ರಾ ರೋಡ್ ಅಲ್ಲಿ ಹೋಗ್ತಾ ಇದ್ರಾ.
ಕುತ್ಕೊಂಡ್ ಮಾತಾಡಿದ್ರೆ ಗಾಳಿ ಹತ್ತತಾ ಇದೆ ಅದಕ ತಿರ್ಗ ಆಡತ್ತ ಇದೆ
ಅಯ್ಯು ಇವಾಗ ತಿರುಗಾಡಿದ್ರೆ ಗಾಳಿ ಆಡತ್ತೆ ಅಲ್ಲಿ ಒಂದು ಏನಾದ್ರು ಒಂದು ಕಂಬ ಲೈಟ್ ದ್ರ ನೋಡಿ ಚ ಅಲ್ಲಿ ಹೋಗಿ ಕುಂದ ಮಾತಾಡಿ ಚೆನ್ನಾಗಿ.
ಹಾ ಸರಿ ಸರಿ
ಹ್ಮ್ ಕುತ್ಕ ಮಾತಾಡಿದ್ರೆ ನಿಮ್ಗೂ ತೊಂದ್ರೆ ನಮ್ಗೂ ತೊಂದ್ರೆ ಇಲ್ಲ ಇಬ್ಬರುಗೂ ಓಳ್ಳೇದು ನೀನೊಂದು ನೀನಂದ್ ಹೇಳಳ್ತ ತರತಿ ಶಬ್ದ ನನ್ಗೆ ಅರ್ಥ ಆಗಲ್ಲ ನಾ ಹೇಳಿದ ಶಬ್ದ ನಿನ್ಗ್ ಅರ್ಥ ಆಗಲ್ಲ ಅಷ್ಟೇ.
ಹಾ ಹಾ
ಇಬ್ಬರು ಸಂಭಾಷಣೆ ಇಬ್ಬ್ರಿಗೆ ಗೊತ್ತಾಗ ಇರ್ಬೇಕು ಅದಕ್ಕೆ ಸಂಭಾಷಣೆ ಅನ್ನೋದು. ಕಮ್ಯುನಿಕೇಶನ್ ಸ್ಕಿಲ್ ಅಂತ
ಹಾ ಹಾ
ಮತ್ತೆ ಆರಾಮ್ ಇದೆಯ ತಾನೇ.
ಹಾ ನೀವು
ಹಾ ನಾನು ಆರಾಮಿದ್ದೇನ ಅಪ್ಪಾ ಹ್ಮ್ ನಾನು ಆರಾಮಿದ್ದೇನಿ ಏನು ಅವಾಗ ಪೋನ್ ಹಚ್ಚ್ ಫೋನ್ ಹಚ್ ತ್ತವೆನೂ
ಅಷ್ಟೇ ಹಿಂಗೆ ಬಿಜಿ ಹೊಲ್ದಲ್ಲಿ ಕೆಲ್ಸದು ಇರುತ್ತೆ.
ಮ
ನಿಮ್ದು ಅವಾಜ್ ಬರ್ತಾ ಇಲ್ಲ.
ಇವಾಗ ಬರ್ತಾದ್ದೇನಾ ಇವಾಗ ಹ್ಮ್ ಅದ ಅದು ಏನಿದೆ ಅಂದ್ರೆ ನಮ್ದು ಭೂಮಿ ಸ್ವಲ್ಪ ನೆಲ್ಗಡೆ ಇದೆ ಮೇಲ್ಗಡೆ ಇಲ್ವಾ ಅದಕ್ಕೆ ನೆಟ್ವರ್ಕ್ ಇಲ್ಲಾ ತಗ್ಗಿದೆ ತಗ್ಗಲ್ಲಿ ಪ್ರದೇಶಾ ಇದೆ.
ಹಾ ಹಾ
ನಿಮ್ದ ಮೇಲ್ಗಡೆ ಇದೆನೆ ನಿಮ್ಮ ಮನೆ.
ಏ ನಮ್ದು ಹಳ್ಳಿ ಮನೆ ಗೊತ್ತಲ್ಲ ನಿಮ್ಗೆ ಪತ್ರಸ್ದು ಅದು ಇದು ಇರುತ್ತೆ.
ಹೌದಾ
ಹಾ ಹಾ
ಪತ್ರಸ್ತಅದ ಇರತ್ತಾ ನಾವು ಬಡವರಪ್ಪ ಪಾ ನಿಮ್ದು ದೊಡ್ಡ ಮನೆ ದೊಡ್ಡ ಮನೆ ಇಲ್ವಾ ನಿಮ್ದು
ಏ ಇಲ್ಲ ಇಲ್ಲ ಅಷ್ಟೇನ ದೊಡ್ಡವ್ರಲ್ಲ ನಾವು
ಚಿಕ್ಕ ಮನೆ ಏನ ಮಾಡ್ತೀಯ ಎಲ್ಲ ಬಡವರು. ಸರಿ ಸರಿ ಒಂದ್ ಫೋನ್ ಬರ್ತದೆ ಆಮೇಲೆ ಕಾಲ್ ಮಡ್ಲಾ
ಓಕೆ ಓಕೆ ಓಕೆ